ಆರಾಮ್ದೀರಿ
ಹಾ ಆರಾಮಿದೀವಿ ನೋಡ್ರಿ ಏನ್ ಮಾಡಕತ್ತರಿ ನೀವ್ರೀ
ಏನಿಲ್ಲ ನೋಡ್ರಿ ಆರಾಮ ಇದ್ದೀವಿ ನಾವು ಊಟ ಆಗೇದ್ರಿ ನಮ್ದ ಆಗೇ ನೋಡ್ರಿ
ಏನ್ ಮಾಡಾಕತ್ತಾರ ಹುಡುಗರ
ಮಕ್ಕೊಂಡವ್ರ ನೋಡ್ರಿ
ಮಕ್ಕೊಂಡಿ ರಡ ಕತ್ತಾಳೆನ ಅವ್ರ ಪಜಡೆ
ಹ್ಮ್ ಹ್ಮ್ ನಿಮ್ದ ಊಟ ಆಗ್ಯದ್ರಿ
ಹಾಗ್ಯದ್ ನೋಡ್ರಿ ಮತ್ತೆ ಏನ್ ಸ್ಪೆ ಚ ನಿ ದಿವ ಅಂತ
ಏನು ಸ್ಪೆಷಲ್ ನೋಡ್ರಿ ನಿಮ್ದೇಏನ್ ಸ್ಪೆಷಲ್ ಅದೇನ್ರರಿ
ಏನಿಲ್ಲ ನೋಡ್ರಿ ಅದೇ ಅನ್ನ ಸಾರ್
ಹ್ಮ್ ಹ್ಮ್ ಹ್ಮ
ಮತ್ತೇ ನ್ರಿ ನಿಮ್ಮ್ ಹುಡುಗರಿಗೆ ಅಡ್ಮಿಷನ್ ಮಾಡ್ಸಿರಿ
ಎಡ್ಮಿಷನ್ ಮಾಡಸ್ಬೇಕಕ್ ನೋಡ್ರಿ ಇನ ನಡದದ ಎಲ್ಲಿ ಹಚ್ಬೇಕು ಎಲ್ಲಿಲ್ಲ ಅಂತ ಹ್ಮ್ ನಿಮ್ ಹುಡುಗ ್ರಗ ಏನ್ ಹಚ್ಚಿದ್ರರಿ
ಅಚ್ಚನ್ ರೀ ಹುಡುಗಗ ಅಚ್ಚನಿ ಈಂಗ ಕೆ ಜಿ ಮುಗ್ದರ ಏ ಕೆ ಜಿಗಚ್ಚಿನಿ
ಹ್ಮ್ ಹ್ಮ್
ಪುಸ್ತಕ ಅವು ಎಲ್ಲಾ ಬುಕ್ಸ್ ಎಲ್ಲ ಕೊಡ್ಸಿ ಬಂದಿನಿ ಹ
ಈಏ ಎಲ್ಲಿ ಕೊಟ್ಟು ಬಂದಿರಿ
ಶಾಪುರ್ ರೀ
ಶಾಪ್ರ
ಕಡನೆ ಅಲ್ಲಿೇ ಇರ್ತಾನಲ್ಲಾ ಅವ್ರ ಅಜಿಬಲ್ಲಿ
ಹ್ಮ ಹ
ಮತ್ತೇನ್ೀ ನೀವು ಹೋಳಗಿ ನಿಮ್ ಅದಾಗ ಹೋಳ್ಗಿ ಬಾಳ ಗಂಡ ಮಗ ರೀ ಮೊದಲೇ ಗಂಡ ಮಗ ಹ
ಹೋಳಗ ಇಷ್ಟ ಏನ್ರಿ
ಹ ಹೋಳ್ಗಿ ಹೆಂಗ್ ಮಾಡ್ತಾರೀ ಸ್ವಲ್ಪ ಐಡಿಯಾ ಹೇಳ್ರಿ
ಹೋಳ್ಗಿರಿ ನೋಡ್ರಿ ನಲ್ಲಿ ಹಬ್ಬದಾಗ ಹೆಂಗಂದ್ರ ಹ ಬೇಳೆ ಇರ್ತವಲ್ಲ ೀ ಕಡಲೆಬೇಳೆ
ಹೌದ್ರಿ
ಆ ಕಡ್ಲೆಬೇಳೆನ ತೊಳೆದು ಎಲ್ಲಾ ಮಾಡ್ಕೇರಿ ಕುಕ್ಕರ್ ಕಕ ಕುುದ್ತಾರೆ
ಪಂದಸೋಕ
ಹ್ಮ್ ಕುದಿಸಕೇರಿ ಏನ್ ಮಾಡ್ತಾರೀ ಸಣ್ಣಾಗಿ ರುಬ್ಬತಾರೀ ಕುಸಿಂದದೆ ಎಲ್ಲಾ ಕಟ್ ಅದ ನೀರೆಲ್ಲಾ ಬಸಿತಾರೀ
ಹೌದ್ರೀ ಹ್ಮ್
ಹತ್ ಕೆಜಿ ಬೇಳೆನ ತಕ್ಕೊಂಡು ಓ ಇದು ಬೆಲ್ಲದ ಯಲಕ್ಕಿ ಸೋಪ ಅದು ಎಲ್ಲ ಹಾಕಿ ರುಬ್ಬಿ
ಹೌದು
ಹ್ಮ್ ರುಬ್ಬಿಕೇರಿ ಮತ್ತ ಮತ್ತ ಅದಕ್ಕ ಒಂದ್ ಸ್ವಲ್ಪ ಗೋ ಇದ ಕೇಳಿರಲ್ಲ ಮೈದಾನ ಇಟ್ ಹ್ಮ್ ಅದನ್ನ ರುಬ್ಬಷ್ಟಿಗೆ ಮೊದಲೇ ನೆನ ಇಡ್ತಾರೆ ಅದನ್ನ ಎಣ್ಣೆ ಹಾಕ್ ಹ್ಮ ನಾದಿಕೇರಿ ಹ್ಮ್ ನೆನಯೀ ಇಡ್ತರಿ ಅದ ನ ಎಂದ್ ಬಿಡ್ತದ್ರಿ ಇದು ಏನ್ ಮಾಡ್ತಾರ ಅಂದ್ರೆ ಇದನ್ನು ಸ್ವಲ್ಪ ಓಹ ಸಣ್ಣತ್ತ ರುಬ್ಬಿಕೇರಿ ಅದನ್ನ ಅದುಲ್ಲ ಮಾಡಿದಂಗ ಮಾಡ್ಕಿರ ಅದ್ರಾಗ ಹೂಣ ಇಟ್ಟು ಎಣ್ಣೆ ಅದ ಹಚ್ಚಿ ಬ್ಯಾಗ್ಡಿ ಇಡ್ತಾರ ರಿ ಹಿಂಗಗೆ ಮಾಡಿದ್ರ ಹತ್ತಿ ಬಿಡ್ತವ್ರಿ ಬಂಡಿಗೆ ಹ್ಮ ತಗೊಂಗಲ್ರಿ ಅದು ಹಿಂದಗಡೆ ಶಕ್ತಿ ತೊಗಳಾಕ್ಕೆ ಬರಂಗಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಊ ಬ್ಯಾಗಡಿ ಹಾಕ್ತಾರೆ ಕಟ್ ಮಾಡಿ ಚಂದ ರೌಂಡ್
ಕಟ್ ಮಾಡಿ ಹೌದು
ಎಣ್ಣಿ ಇಷ್ಟ ಪಾ ಎಣ್ಣಿ ಹಚ್ಚಿ
ಹ್ಮ್
ಮತ್ತೆ ಒಬ್ಬೊಬ್ರು ಲಟ್ಟಣಿಗೆಲ್ಲ ಏನು ಮಾಡ್ತಾರೆ
ಲಟಕಿಲೆ ದೊಡ್ಡ ದೊಡ್ಡ ಮಾಡ್ತಾರ ಹೌದು ಅಂದ್ರೂ ನಿಮ್ಮಂದಿ ಇದ್ರ ಬಾಳ ಫೇಮಸ್ ರೀ ಹೋಳ್ಗಿದ
ಹ್ಮ್ ಹೋಳ್ಗಿ ಫೇಮಸ್ ನೋಡ್ರಿ
ನಮ್ಮ ಅಂದಿ ಬರಿ ನಾನ್ವೆಜ್ ರಿ ಅದಕ್ಕೆ ಹೋಳ್ಗಿ ನಮ್ಮ ಮನ್ ಹೋಳ್ಗಿ ಅಂದ್ರೆ ಇಷ್ಟ ರೀ ಅದು ನಮಗ್ ಮಾಡಕ್ ಬರಲ್ಲ ಏನಲ್ಲ
ಹ್ಮ್
ಅದಕ್ಕೆ ಕೇಳ್ದರ ಹೆಂಗ್ ಮಾಡ್ತಾರೆ ಅಂತ ಹೇಳಿ
ಆಯ್ತವ್ರಿ ಯಾವಾಗ ನಮ್ಮಿ ಬೆಟ್ಟಿ ಆದಾಗ ಏನಾನ ಇದ್ದಾಗ ಮಾಡಾಮ್ರೀ ಅದ್ ಏನ್ ಮಾಡ್ಕೊಂಡ ತೊಗೊಂಡ್ ಬರಾಮ
ಆಯ್ತ ಆಯ್ತ
ಹ್ಮ್ ಈ ತರ ಮಾಡ್ತಾರ್ ರೀ
ಇನ್ನು ಮಾಡ್ತಾರೇನು ಏನ್ ಇದ್
ಪ್ರತಿ ಹಬ್ಬನೂ ಮಾಡ್ತಾರಿ ಹುಣ್ಣಿವಿಗ್ಗಳು ಇರ್ತವಲ್ರಿ ಹುಣ್ಣವಿಿ ಮಾಡ್ತಾರೀ
ಹೌದಾ
ಹ್ಮ ಜಾತ್ರೆಗಳು ಇದ್ರು ಮಾಡ್ತಾರಿೀ ಅಂದ್ರೆ ಮತ್ತ್ ಹದ್ನೇ ಮೇನ್ ಅ್ರಿ ನಮ್ಮ ಹಬ್ಬದೊಳಗ
ಹ ಹೋಳ್ಗಿನೂ ಕಷ್ಟ
ಹಳ್ಗಿನ ಫಸ್ಟ್ ಯಾವುದೇ ಫಂಕ್ಷನ್ ಒಂದ ಏನೇ ಕಾರಣ ಇದ್ರುನು ಮನೆ ಫಸ್ಟ್ ಒಳಗಿನ
ಹ ರ
ಹೋಳ್ಗಿ ಇ ಇದಿದ್ದಾನೆ ಮುಂದ್ರರಿ ನಾವ್ ದೇವ್ರು ಮಾಡ
ಹೌದ ಕಡುಬುನು ಮಾಡ್ತಾರ ಒಬ್ರೊಬ್ರು ಸೇರ್ಾಡ್ಬೇಕು
ಅಂದ್ರ ಹೆಂಗರಿೀ ಅದು ಸ್ವಲ್ಪ ಉಳ್ದಿರ್ತದಲ್ರರಿ ಹಾ ಹೋಳಗಿ ಬಿಟ್ಟು ಅದು ಉಳ್ದ ನಂತ್ರ ಕಡು ಮಾಡ್ತವ್ರ ಅಲ್ತನ ಮಾಡ್ ಅಡಲ್ರ ಹ್ಮ್ ಸುಮ್ ಉಣಬೇಕ ಅಂತಂದ್ರ ಅಷ್ಟೇ ಅದನ್ನ ಮಾಡದ್ರಿ ಈಗ್ ನೆವದ್ಯಕಂತ ತೊಂದ್ರ ದೇವ್ರಿಗೆ ಮ ನಮಂಬಲೆ ಅದೇ ಫೇಮಸ್ ರೀ ಹ್ಮ್ ಯಾರ ಕಡು ಮಾಡಲ್ರಿ ಅದೆ ಎಲ್ಲ ಹಊಣ ಸ್ವಲ್ಪ ಊಟ ಹೋಳ್ಗಿ ಊಟ ಮುಗ್ದಿಂದನೇ ಉಳ್ದಿರ್ತದೆ ಸ್ವಲ್ಪ ಕಡಮ ಮಾಡ್ಕೊಬೇಕನ್ನ ಆಸೆ ಇರ್ತದಲ್ರಬ್ ಬ್ರಿ ಹೋಳಿಗೆ ಮುಂಡ್ಲಾರ್ದವ್ರ ಹ ಅದ ಕಡುಬ ಇಷ್ಟ್ರೀ ಒಬ್ಬೊಬ್ರಿ ಹೋಳಗ ಇಷ್ಟ ಆಗಂಗಿಲ್ಲ ರಿ
ಕಡಗ್ನಾಗ್ನು ಮತ್ತ ವೆರೈಟಿ ವೆರೈಟಿ ಇರ್ತವ್ರೀ ಕೊಬ್ಬರಿ ಇಿದ ಅದು
ಹ್ಮ್ ಅವು ಬೇರೆ ರೀ ಹ್ಮ್ ಅದು ಹಂಗಂದ್ರರಿ ಕರ್ಚಿಕಾಯಿ ಕಡುಬು ಬೇರೆ ರೀ ಕೊಬ್ಬರಿ ಕಡು ಬೇರೆ ರೀ ಹ್ಮ ಅವು ಎಲ್ಲಾ ಬೇರೆ ಬೇರೆ ಕಡೆ ಬಾಳದವ್ರೆ ನಮ್ ಇದ್ರೊಳಗ ನೀವು ಮಾಡ ನ್ರಿ
ಮಾಡಲ್ರಿ ನಮ್ಮ ಇದ್ರಾಗ ಲ ತಗಣದಾಗಿ ಮಾಡ್ತಾರ ಹಿಂಗ ರೊಟ್ಟಿ ಬುಟ್ಟಿ ಏನ ಕೊಟ್ಟ ಕೊಡ್ತಾರ ಅದು ಆದ್ರಾಗ ಒಂದ್ ಸ್ವಲ್ಪ ಮಾಡಿ ಕೊಡ್ತಾರ ಅದು ಇದ್ರು ಕೊಬ್ಬರಿ
ಹ್ಮ್ ಹ್ಮ್ ಹಾ ಹಾ ಹಾ ನಮಲಿ ಕೊಬರಿಿ ಸ ಹ್ಮ್
ಕಾರ್ಜಿಿಕಾಯಿ ಚಲೋ ಇರ್ತಾವ್ರೀವು ಗಣಪತಿ ಹಬ್ಬಕ್ ಮಾಡ್ತಾರಲ್ರರಿ ನೀವು
ಹೌದ್ರಿ ನಮ್ೇಲ್ ಗಣಪತಿ ಹಬ್ಬಕ್್ರೀ ಬ ರಿ ರೋಟಿ ಕೊಡ್ತಾರಲ್ರಿ
ಹಾ ಅವಾಗ್ನ ಮಾಡ್ತಾರ
ಬಾಳ ಫೇಮಸ್ ರೀ ಅವ್ ಎರಡು ಹಬ್ಬಕ್ ನಮಗ
ಅವ ಎರಡಪಕ್ಕ
ಒಂದೊಂದು ಇದು ಒಂದೊಂದು ಹಬ್ಬಕ್ ನಮಗ್ ಫೇಮಸ್ ಅದವ್ರ ಬೇರೆ ಬೇರೆ ಅದೇ ಐಟಮೇ ಮಾಡ್ಬೇಕಂತ
ಅದೇ ಐಟಮ್ ಮಾಡ್ಬೇಕು ಆ ಹಬ್ಬಕ್ಕ ಅಂತದೆೇ ಮಾಡ್ಬೇಕು
ಅಂತರ ಮಾಡ್ಬೇಕು
ಹ ಮತ್ತೆ ನಾಗರ ಪಂಚಮಿನು ಉಂಡಿ ಅವು ಮಾಡ್ತಾರ
ಈ ಉುಂಡಿ ಈಗಗಳು ಸ್ಪೆಷಲ್ ರೀ ಉಂಡಿ ಚಕ್ಲಿ ಅವೆಲ್ಲಾ ಮಾಡದ್ರಿ ಹ್ಮ
ಅಂದ್ರ ಅದ ಚಲೋ್ ಬಿಡ್ರಿ ಮತ್ತೆ. ಹಲ್ಥ ಹೆಗ್ಕ್ ನಸ್ಲ್ಲ. ಹಬ್ಬ ಮಾಡ್ದಂಗ ಹಬ್ಬ ಮಾಡ್ದಾಗನು ಆತದ ಎಲ್ ತೆಗನ ತಿಿಂದಂಗ ಆತ
ಹ ಎಲ್ತಿ ಆರೋಗ್ಯಕಂ ಬಾರಿ ಒಳ್ಳೇದ್ರಿ ಯಾಕಂದ್ರಿ ಈಗ ನಮ್ಮ ನಮ್ಮ್ ಹಬ್ಬಗಳು ಹೆಂಗದಾವಂತಂದ್ರಿ ಈಗ ಸಂಕ್ರಮಣ ಬೇಸ್ ಗೆ ಕಾಲದಾಗ ಬರ್ತದಲ್ರರಿ ಸ್ಟಾರ್ಟಿಂಗ್ ಬರ್ತದಲ್ರಿ ಅವಾಗ ಈ ಏನ್ ಮಾಡ್ತಿೀವಿ ಎಳ್ಳು ಬೆಲ್ಲ ಅಂತ ತಿಂತೀವ್ರಿ ಯಾಕು ಎಳ್ಳು ಬೆಲ್ಲ ಅಂದ್ರೆ ಅದು ಒಂತ ಹೀಟ್ ಪದಾರ್ಥ ಅಲ್ರರಿ
ಟ ಪದಾರ್ತಾ ಹ್ಮ್
ತಿಿಂದ ಕೆರಿ ಬ್ಯಸ್ ಆಚರಣೆ ಚಲೋ ಮಾಡ್ತದ್ರಿ ಏನ ಆಗಲ್ಲ ನಮ್ ದೇಹಕ್ಕ ಹ್ಮ್ ದೇಹಕ್ಕ ಕೇನ್ಗಲ್ರಿ ಹ್ಮ್ ಕಿಂಗ್ರರಿ ಒಂದೊಂದ ಸ ಇದು ನಾಗರ ಪಂಚಮಗ್ರಿ ಯ ಉಂಡಿ ತಿನ್ನೋದ್ರಿ
ಬೇಸಂದ ಅದೇನ ತಂಬಿಟ್ಟವು ಮಾಡ್ತಿರಲ್.
ಹ ಎಲ್ಲ ನಂದ್ರ ಈಗ ಗಾರ ಸ್ತ ಇರ್ತದಲ್ ಆ ಹೊಟ್ಟಿ ಗಾದು ಒಟ್ಟಿ ಸ್ವಲ್ಪ ಜುಲಾಬ ಆಗಿರ್ತದ ಒಬ್ರ ಗಾಳಿ ಬೀಿಸಿ ದಿಂದ ಆ ಇದನ್ನ ತಿನ್ನೋದ್ರ
ಹಲೋ ಹಲೋ ವಾಯ್ಸ್ ಬ್ರೇಕ್ ಆಲ್ ಆಗ್ತದಲ್ರಿ ಹಲೋ
ಏನ ಆಯ
ಹೌದ್ರೀ ಮತ್ತೇನ್ೀ ವಿಶೇಷ ಹಲೋ